ಎಯ
ಮತ್ತ ಹೊ ಕಡಿಮೆ ಹೊಳ ಅಚಿದೆ ಹಾ ಹಾ ಆತ್ಮಶಾಗಿ ತಲ ತೆ ಆ ಆ ಚೆಂದ ಕ ಬಸಂಗ ಆಡ್ ಕಕ್
ಆ
ಅಂತ ಕಡಿಕ ಬಾಸಗಲ್ಲನ ಪಂದೆ
ಆಗತ್ತ ಮತ್ತೆ ನ್ ಕಾಯಬೇಕ ಗಡಿ ಇದು ಶಿಸಿಸ್ಯಲೆ ಇಲ್ವಣ ಶಿಸ್ಯ ಎಲ್ಲ
ವಾಹ ನೋತಯತ ಹೊಳಕ
ಹ್ಮಅದೇ ಫೋನ್ ಆಚಿಧೆ ಒನ್ ಚೂರು ಫೋನ್
ಯಾರ
ನಾರ್
ಹ್ಮ್ ಹ್ಮ್ ಹ್ಮ್ ಅಂಜಿನಂದನಾ
ಹ್ಮ್
ವೈಲ್ಡ್ ಲೈಂಡ ನಯಗ್ರ ಮಶ ಬಡ್ತನನ ಅಳನ್ನ ಪಡ್ತನಾ
ಅಲ್ ಯಾವದನಬ್ಬ ಗೊತ್ತಿಲ್ಲ
ಖುಷಿಡ್ತ ಕ ಬರ್ತಾನ
ಹ
ಹಾ
ಯಾವ ಬರ್ತಾನಾನ ಎಸಿದೆ ಅ ಆವ ಬಾರಿ ಬತರ ಯಾವಗನ ನಿನ್ನಂಗ ಆತ ಊರಗ ಇರುದ
ಹ್ಮ್ ಅ ತನ ಕು ನಾನೇ ಊರಿ ಇಲ್ಲ ಆಳ ಸಾಯಂಕಾಲ ನನ್ಗೆ ಹೀಗ
ಯಾಕ
ಆಗ ಬನು ತ ಭ
ಹು ಹು
ಹ್ಮು ಹ್ಮು. ಹಂಗಿಲ್ಲ ಒಂದ ಒಂದ್ ಮತ್ತೊಂದು ಓದಿದೆ.
ಆ
ಒಂದ್
ಹು
ಶಾಲ್ಯಾಗ್ ಶಾಲಿನ ಬುಟ್ಟು ಬುಟ್ಟಿ ಮತ್ತೇನ್. ಎ ಹತ್ ಹತ್ ಹತ್ತನೇಂತರೆ ಮುಗಿಸ್ಬೇಕಿಲ್ಲ.
ಅಚ್ಚಿ ಏನ್ ಯಾವಾಗ.
ಪೇಪರ್ ಬರ್ಯಾಕ್ ಅಟ್ಟ್ ಹೋಗುದ್.
ಹೋದ ಯಾನ್ನವಲ್ಕ್ ಹೋತಿ ಅನ್ ಅ.
ಹಾ ಹೋಗ್ಬೇಕು ನೈನ್ತ್ ಪಾಸ್ ನೈನ್ತ್ ಪಾಸ್ ಆಗಿಲ್ಲಪಾ ಅಂದೇ.
ಎಕ್ಸಾಮ್ ಬಾರಿಯಾಕೆ ಹೋಗಿಧೇನ
ಹಾ ಇಲ್ಲ ಅಲ್ಲೇ ಬರ್ದಾರ.
ಹ್ಮು ಹ್ಮು ಅಂದ್ರ ಟೆಂತಕೋಗ್ ಅಂದ್ರ ಬರ್ಯಾಕ್. ಟೆಂತ್ ಟೆಂತ್ ಬರ್ಯಾಕ್ ಹೋಗ್ ವಟ್ಟ್.
ಮುಂದ ಹತ್ತನೇತೆ ಪಾಸ್ ಆದ್ರ ಮತ್ತ್ ಮುಂದ್ ಏನ್ರ ಆತಂದ್ರ.
ಬೆಂಗಳೂರ್ ತ್ತಲೇ ನಡೀತೀರಾ.
ಪಾಸ್ ಆಗಲಿ ಫೇಲ್ ಅಲ್ಲಲ್ ಅಟ್ಲಿತ್ ಮುಗ್ಸಿರ ಸಾಕ್.
ಹಾ.
ಮತ್ತೆ.
ಹ.
ಅಸ್.
ಈಗ್ ಒಬ್ಬ .
ಅವ ಅವ್ವ್ ಕರೀಮ್ ಸೂರ್ಯ. ಹ ನಾಗೋಲ್ ಗೋಳಪ್ಪ ಹೋಗ್ಯಾನ್.
ವಾ ವಾ .
ತಿಲ್ಕಂತ ಹ. ಹ್ಮು ನಾ ಪಾರ್.
ಆ.
ಇಲ್ಲಸ್ ಪಾರ್ .
ಅಬೂ ಓ ಹ್.
ಇಲ್ಲಾಸೆ ನೆಸ್ನರ್ ಒಂದ್ ನಾಕಕ್ಕೆ ಎಬಸ್ತಾರ. ನಾಕಕ್ ಎಬ್ಬಿಸಿರಂದ್ರ ಒಂದ್ ಹತ್ತ, ಹನ್ನ್ಯಾಡಕ್ ಹೋಗಿ ಮೂಡ್ತಾರ.
ನಾವು ಅವ್ರಲ್ಲಿ. ಹ್ಮು ಹ್ಮು ಎಲ್ಲಾ ಕೂಡಿ ಮೆಸ್ತೀರ ಏನ ಹೆಂಗ್ ಹಂಗ್ ಬಿಟ್ಟ ಮಸ್ ಮೆಸ್ತೀರನಾ.
ಕೂಡಿ ಹಾಂಗ್. ಕೂಡ್ ಕೂಡಿ ಮೇಸ್ತಾರ ಅಲ್ಲ ಬಲ್ಲ ಹಾಂಗ್.
ದಡ್ಡಿ ಅಷ್ಟೇ ಕಡೆ ಕಡೆ ಕಣ. ಹ್ಮ ಹಾ.
ಎಲ್ಲರ್ಸ ಒಂದ್ರಗ.
ಓ ಹ ಹೆಂಗ್ ಗೊತ್ತಾಗತ್ ಒು ಅವರು ಇವ್ರು ಇ ಅವರು ಅಂತ.
ಏನ್.
ಕುಡಿ ಆರು ಆಡುಗಳು ಹೆಂಗ ಗೊತ್ತತತಂದೆ.
ಹೆಂಗಲ್ಲ ಅಕ್ಕೊಂಡ ಗೋಪಸ್ ಅವರು. ಅವ್ರ ಕರ್ದ ಓಡಿ ಬ ಕುರಿ ಹ.
ನೋಡಲೆ.
ಆ ಬರಿ ಆದ್ರೆ ಒಂದ್ ನಾಲ್ಕು. ಕುರಿ ಕೆರೆಕ್ ಮಾಡ ಉಳ್ಕ ಕು ವಸ್ತು ಓಡ್ಬರ್ತಾವರು. ಅದ್ ಕುರಿಯಾಗ್ ಒ ನೀನ್ ಬರಿ ಒಂದು ಅತ್ತೆ ಕುರಿ ಪಚ್ಚೆ ಅತ್ತೆ ಕುರಿ. ಕುರಿ ಅಯ್ತನ್ ತಿಳ್ಕೊ. ಬರೀ ಅತ್ತೆ ಕುರಿ ಕೂಂತಕೊಂಡಿ ನಿನ್ಗೆ.
ಅತ್ತಕ್ಕೂ ಅತ್ತಕ್ಕೂರಿ ಪೂಣದು ಅಂದ್ರ.
ಹ್ ಮೂವತ್ ಕುರಿ ಐತ್ತ ಕುರಿ ಕೂದಾವ್ ಇಪ್ಪತ್ ಕುರಿ ಹತ್ ಕುರಿ ನೋಡಿ ಇಪ್ಪತ್ ಕುರಿ ಒಳ್ಳ ಹೊಟ್ಟಬಡ್ತಾವವು.
ನೋಡೆ.
ಅವ್ರ ಕುರ್ಯಾಗ ಒಟ್ಟ ಏನಂಗ ಮಂದಿ ಕುರ್ಯಾಗ್. ಹ ನೀ ಹೋಗ್ ಹಿ ಅದ್ರಾಗ ಹೊಡದ್ಯ ನಿಂಗ ಕುರಿ ಬಿಟ್ಟ.
ಆ.
ನಿರ್ ಓಯ್ ಓಯ್ ನಿರ್ಲನಿಗೆ.
ಎಲ್ಲ ಹ ಆದ್ರೆ ಕೊು ನೀ್ ಬಲ್ಲೇ ಇರಲ್ಲ
ಆ
ಈ ಬಟ್ ಎಲ್ಲ ಹೋಗಿ
ನಾ ಬಂದಾಗ ನೀ ಬರೋದಿಲ್ಲ ನೀ ಬಂದಾಗ ನಾ ಬರದಿಲ್ಲ ಮೇಲೆ
ಬರಪ್ಪಾ ಅಂತನ ಬರಲ್ಲಪ್ಪ ನಾ ಒಬ್ನ ಮಾಡಿ
ಹ್ಮ ನೋಡಣ
ಬರಪ್ಪಾ ಓಮ್ರ ಅಂದ್ರಿಗೆ ಬರ್ದೇ ಅಲ್ಲಪ್ಪಾ
ಅದ್ ನಿಮ್ ಮುಂಜೆ ಹೋಗ್ ಮಾಡ್ತೀರಪ್ಪ ಮತ್ತೆ ಏನನೆ
ಮತ್ತೆ ಮುಂಜೆ ಮುಂಜೆಲ್ಲ್ರ ನಡ್ತಿ ಕಲ್ಕಂದ ಆಮೇಲೆ ಕಷ್ಟ ಇಸಾ
ಯ ದಾ್
ಹ ಶನಿವಾರದ ಸೇರ್ಸಕ್ಕಂತ ಹ ತ್ತ ನಟಲ್ಲ ಹಕು ಒಂಬತ್ತರೆ ಗಂಟಿಲ್ಲ ಒಂಬತ್ತುನಟಲೆೇ
ನ ಹಗ ಅಕಾಕ ಯಾಕತ ಹದಲ್ಪ
ಆ
ಆಯ್ತಿ ಮತ್ತಂದ್ರ ಯಾರ ಇಲ್ಲಿರು ಆಯ್ ಯಸ ಅವ್ರ್ರು ಬರ್ತ ಅವರು್ರರು ಮತ್ತೆ ನ ಮತ್ತೆ ಬೇರ
ಅದ ಚಾರ ನೋಡ ಹೊಟ್ಟೆ
ಮತ್ತೆ ಬೇರೆ ಅವ್ರನ ಮತ್ತೆ
ಹ್ಮ್ ಅರೆೇ ನೋಡಿ
ಹಾ ಸ ಎದ ಹೌ ಸ ಊಟೋಪಾಟಿ ಹೆಂಗ ಮತ್ತೆ ಅಲ್ಲಿ ಊ ತತ ಮುುದ್ಧ
ಮನಿಂದ
ಜಂಜ ಕಾಸೆಯಾನ ಹೊಟ್ಟೆ ಸ್ತೈತಾ
ಇಲ್ಲೇ ನ ಚೆಕನ್ ಎಲ್ಲ ತಿಸಲ್ಲ ಇಲ್ಲ ಇಲ್ಲ ಕೆಡೆಂಗಗೆ ಕೆಡೆ ಇತ್ತು ನಾ ಹಾಕ ಇರ್ತಿದ್ ನೋ
ಹಾಲ
ಹ ಹಂಗಿತ್ತ ನಾ ನಾಳೆ ಒಂದ್ ವಕ್ಲತಿದ್ರಣ್ಣ ಎಲ್ಲ ಚಕ್ಕಂದ ಆಡ್ತ ನಣ ಇಲ್ಲ ಇಲ್ಲ ಇಲ್ಲ ಹಲೋ
ಹೋಯಿತಾ ಸಿಂಗನಪ್ಪಾಯಂದೆ
ಇಲ್ಲಲ್ಲ ಅಷ ಹೇಳಏಣ ಎಲ್ಲ ನೀಲ್ಲಲ್ಲ ಒಟ್ಟು ಸೆನ್ಗಿಲ್ಲ
ಹಾ
ವಾಟ್ ಅಸ್ತಿಲ ಮತ್ತ್ ನೋಡ ಹೆಂಗ ಹೌದಲ್ಲ
ಒ ನ್ ತಮ್ಮ ಮ ನಿ ಹೊಟ್ಟ ಎಲ್ಲ ಅಂದೋ ಜನ ಮುಂಜೆ ಹೊಟೆ ಮಾಡದ ಅಂದ್ರೆ
ಹ್ಮ್ ನವು ನೀವು ಮನಗತ್ತ ಮೇಲೆಲ್ಲಾ
ಹ್ಮ್ ಆಯ್ತು ದೀಪಾವಳ ಬರ್ಸನ್ ಇ ಬಂದ್ ಮಾತ ಇಬ್ರು ಹತದ ಇಬರು
ಇಪ್ಪಳ್ಳಿ ಬರ್ತಾನಂತ
ಹಾ
ಬಡ ಅಣಾಗತ್ತ ಸುಳ್ಗ್ಯಕಿತ್ತು.
ಬರ್ತ ಮ ಜೋಡಾತ್ರ ಮತ್ತೆ. ಬತ್ತು
ಅಂದಾಗ್ ಫೋನ್ ಇಲ್ಲೇನು.
ಅ ಔನ್ತಾಕ ಫೋನ್ ಇಲ್ಲ ಯಪ್ಪಾ ಏನ್ ಮಾಡ್ತೀಯಾ. ಮನೆ ಮೊದ್ಲು ಫೋನ್ ಅಯ್ತಿ. ಕೊಡ್ಬೇಕು ಹ ಇಷ್ಟ ಸಿಕ್ಕಿಸಿ
ಅದೇ ನೀನ್ ಹಳೆಪೊನಾದ್ರು ಕೊಟ್ಬಿಡು ಅವಗ.
ಡಿಸ್ಪ್ಲೇ ಆದ ಡಿಸ್ಪ್ಲೇ ಒಗದ ಸ್ವಲ್ಪ ಹದಕ್ಕ.
ಆಕ್ಸ್ ಮಾರಾಯ ಹಾಕ್ಸ್ ಕೊಡೋ ಪಾಪ ಹೆಗೂ ಯ್ಯೂಸ್ ಇಲ್ಲ ಏನ್ ಪೋನ್.
ಲಕ್ಷಲ ಸಮಯಕ್ಕೆ ಆಪ ರೋದನೆ ಕಡೆ.
ಏ ಎರಡ್ನೂರು ರೂಪಾಯಿ ಹೊಬ್ಬಸು.
ಹಾ ಒಂನೂರಾ.
ಹ್ಮ್ ನಾ ನಾಲ್ ತೊಡ ಎಂಟನೂರು ರೂಪಾಯಿ ಮಣ್ಣಿವಸದ ಪಶಚಮನಲ್.
ಯಾರು
ಹ ಕಿಲಡಿ ಸಿದಪ್ಪ.
ಆ ವ ಆ ಮಾರ ಆಡ್ ಮಾಡ್ಕಕತಲ್ಲ ಮಲ ಕೆತ್ತ ನೋ ಯಸಿದ್ದ
ಯಾರ್ ಹೇಕ್ತಳ್ ನೀನು.
ಕಿಲಾಟ ಕಿಲಾಟಿ ಯವ್ವ ನಿಮ್ ಕರೆಪ್ಪ ಕಿರಾಟಿ ಕೆರೆಪ್ಪಿಲ್ಲಾ.
ಅವ್ರ ಪುಲ್ ಮಾಡಿದ್ರೇನ ಅವರು.
ಕರೆ ಕಿರ ಕಿರ ಕರಿಯಪ್ಪರ ಅಣ್ಣ ಅನ್ನ ಚತ್ತಪ್ಪ.
ಓ ಅವ ಸಿದ್ದಪ್ಪಾ ಹಾ ಹಾ ಹಾಂ.
ಹ್ಮ ಅ ಅಆ ಅವ ಇದ ಅವ ಮತ್ತೆ. ಅವ್ ಹಡ್ದು ಆಡ್ ಮರ್ಕೆ ಎತ್ಕಣ ಒಳ್ಳಿ.
ನೋಡಲ್ಲಿ.
ನೀ ಎಲ್ಲಿ ಪ್ರಭುರ್ ತಮ್ಮನ್ ಮಾಡಿದ್ದೆನ್ ನೀನ್.
ಹ್ಮ್ ಸಿದ್ದಪ್ಪ ಬಂದ ಪ್ರಭು ತ ಆರ ಪ್ರಭು ತಮ್ಮನೆ ಮಾಡ್ತ ಹ್ಮ ಹ್ಮ ಹ
ಮನ್ ಯ ನಾಲ್ ಸಾವಿರ ಎಂಟನೂರು ರೂಪಾಯ್.
ಹ ಎಷ್ಟು.
ಎಂಟ್ನೂರು ಎಂಟ್ನೂರು.
ಹ್ಮ ಚಲೋ ಬಿಡು.
ಹ್ಮ ನಾನ್ ತ ಅನ್ನಯ ಬೀರಿಲ್ಲ.
ಆ
ಲಗ್ನ ಕಲ್ಯ ಹ್ಮ ಅಲ್ಲೇ ಊರಾಗ ಹಾಕ್ತಾರ ಅದೇ ಉರಗೆ.
ಕಾರ ನಗರ ಬಸೋ ಅಲೋ
ಹವಾ ಹಲೋ ಹಲೋ ಹ ಹರಿ ಹ ಅಂಗಗೆ ಅಂತಲ್ಲ ಹೆಂಗದ ಮಾ